ಹಲೋ ಬ್ರೋ ಹಾ ಏನು ಮಾಡ್ತಿದ್ದೀವಿ ಬ್ರೋ
ಈ ಏನಿಲ್ಲ ಬ್ರು ಈಗ್ ನಾಷ್ಟ ಮಾಡ್ತೆ
ಹಾ
ಹಾಸ್ಪಿಟಲ್ಗೆ ಹೋಗಿದ್ದೆ
ಹಾ
ಅದು ಮೊನ್ನೆ ಕ್ರಿಕೆಟ್ ಆಡ್ಬೇಕಾದ್ರೆ ಆಹ ಡೈ ಹೋಡ್ದಿ ಕ್ಯಾಚ್ಗೆ ಕೈ ಹಿಡ್ಕೊಂಬಿಟ್ಟಿದೆ.
ಹೌದಾ ಬ್ರೋ ಈಗ ಹೆಂಗ ಆರಾಮ್ ಇದೆಯ ಅಲ್ಲ ಬ್ರೋ ಏನು ಸಮಸ್ಯೆ ಇಲ್ಲಾ ಅಲಾ
ಇಲ್ಲ ಸ್ಕ್ಯಾನಿಂಗ್ ಮಾಡ್ಸದ್ರು.
ಹಾ
ಲೆಗಮೆಂಟ್ ಏರ್ ಆಗಿದೆ ಕೈ ಎ ತ್ತಕ್ಕ ಆಗ್ತಿಲ್ಲ ಎಂಥದ್ದು ಇಲ್ಲಾ
ಅದ್ ಬಿಟ್ರೆ ಜಾಸ್ತಿ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ ಬ್ರೊ
ಹಾ
ಎಂ ಅದ್ ಬಿಟ್ರ ಏನ್ ಜಾಸ್ತಿ ಪ್ರಾಬ್ಲಮ್ ಇಲ್ಲ ತಾನೆ
ಇಲ್ಲ ಅದೇನು ಸರ್ಜರಿ ಮಾಡಿಸ್ಬೇಕಂತೆ
ಹೌದಾ
ಸದ್ಯಕ್ಕೆ ಬೆಡ್ ಮೇಲೇ ಮಲಗಿದ್ದೀನಿ
ಹಾ ಸ್ವಲ್ಪ ಆಡ್ಬೇಕ್ರ ನೋಡ್ಕೊಂಡ್ ಆಡ್ಬೇಕ ತಾನೆ ಇ ಬ್ರೋ
ಬ್ರೋ ಏನ್ ಬ್ರೋ ಆ ಜೋಶಲ್ಲ ಏನು ಆಡ್ತ ಚಿರಿಬ್ರೋ ಆ ಟೈಮಲ್ಲಿ ಗೊತ್ತಾಗಿಲ್ಲ
ಹಾ
ಹ್ಮ ಬೆಳಿಗ್ಗೆ ಸಿಕ್ಕಾಪಟ್ಟೆ ನೋಯಿತಿತ್ತು ಫುಲ್ ಕೈ ಹುತಕೋಂಡ್ ಬಿಟ್ಟಿತ್ತು
ಹಾ
ಆಮೇಲೆ ಹೋದೆ ಅಲ್ಲಿ ಹಾಸ್ಪಿಟಲ್ಗೆ ಅವ್ರು ಸ್ಕ್ಯಾನ್ ಮಾಡಸಿ ಹಿಂಗ ಹಿಂಗ ಲೆಗಮೆಂಟೇರ್ ಆಗಿದೆ ಸರ್ಜರಿ ಮಾಡಿಸ್ಬೇಕಂದ್ರು
ಈಗ ಏನ್ ಪರವಾಗಿಲ್ಲ ತಾನೆ ನೋವು ಬೆಳಿಗ್ಕಿಂತ ಕಂಪೇರ್ ಮಾಡಿದ್ರೆ
ಹ್ಮ್ ಈ ಒಂದು ವಾರ ಬೇಕಂತೆ
ಹ್ಮ್
ಹ್ಮ
ಬಿಡು ಬಿಡು ಹಂಗಾರೆ ಒಂದ್ ವಾರ ರೆಸ್ಟ್ ಮಾಡು ಸ್ವಲ್ಪ ಆರಾಮಾಗು. ಅಂದ್ರೆ ನಿನ್ನೆ ಬೇರೆ ನಮ್ ಫ್ರೆಂಡ್ ಫೋನ್ ಮಾಡಿದ್ದಾ ಫೋನ್ ಮಾಡ್ಬಿಟ್ಟು ಇಷ್ಟ ದಿಸ ಹೆಂಗಿರು ನಾವ್ ಎಲ್ಲ ಮೀಟ್ ಆಗಿರ್ಲಾ ಏನಿರ್ಲಲ್ಲಾ ಅದಿಕ್ಕೆ ಯಾವಾಗ ಮಿಟ್ಟಾಗ ನೀ ಏನು ಅಂತ ಮಾತಾಡ್ತಿದ್ದ ಅದಿಕ್ಕೆ ನಾನು ನಿಮ್ಮ ನಿನ್ನನ್ನು ಕೇಳಿದ್ ನಂಗೆ ಅವನು ಅದಕ್ಕೆ ನಾನು ಬಿಡು ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ ಮಾಡ್ದೆ ಬ್ರು ನೆನಸ್ ಕಂಣಲ್ಲ ಎಷ್ಟೋ ದಿವಸ ಆಗಿತ್ತಲ್ಲ
ಹ್ಮ್ ಎ ಏನ್ ಒಂದು ವಾರ
ಹಾ ಹ್ಮ ಅದಲಿಗೆಮೆಂಟ್ ಅಂದ್ರೆ ಬಿಡುಬಿಡು ಗೊತ್ತಾಯ್ತು ಏ ಒಂದ್ ವಾರ ಇಲ್ಲ ಒಂದೂವರ ವಾರ ಕಾಣುತ್ತ ಅಷ್ಟೇ ಅದು ಸೆಟ್ ಆಗಕ್ ಅಷ್ಟೆ.
ಸರ್ ಸರ್ಜರಿ ಆಗಿ ಓಡಾಡಕ್ಕೆ ಒಂದ್ ವಾರ ಬೇಕು. ಹೋ ಸರ್ಜರಿ ಆದ್ಮೇಲೆ ಅದ್ ಹಂಗೆ ಫಿಕ್ಸ್ ಮಾಡಿಡ್ತಾರೆ
ಹಾ
ಹ ಅದಾದ್ಮೇಲೆ ಓಡಾಡ್ಬೋದು ಕೈಗೇಟಾಗಿ ಅನ್ಬಿಟ್ಟು ಕಾಲ್ ಗೇಟ್ ಆಗಿದ್ದಿದ್ದರೆ ಮೂರ್ ತಿಂಗಳು ಹೊರಗ್ ಬರಕ್ ಆಗ್ತಿದ್ದಿಲ್ಲ ವೀಲ್ ಚೇರ್ ಅಲ್ಲಿ ಬರ್ಬೇಕಾಗಿರೋದು
ಹಾ ಮತ್ತೆ ಬ್ರೊ ಏನಿಲ್ಲ ಅದೇ ಈಗ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಣ ಅಂತಿದ್ರ ನಾನ್ ಏನ್ ಮೀಟ್ ಆಗದ್ ಮೀಟ್ ಆಕ್ತೀವಿ ಎಲ್ಲದ್ರಂಗೆ ಟ್ರಿಪ್ ಪ್ಲಾನ್ ಮಾಡೋಣ ಏನೋ ಅಂತೆಲ್ಲಗಾರು ಹೋಗೋದು ಅಂತ ನಾನ್ ಹಂಗೆ
ಹ್ಮ್ ಎಲ್ಲಿ ಹೋಗೋಣ ಹೇಳಿ.
ಅದೇ ಬ್ರೋ ಹೆಂಗಿದ್ರರು ನಿನ ಮೊದ್ಲೇ ಈಗ ಈ ತರ ಐತಲ್ಲ ಬ್ರೋ ಹೆಂಗೆ ಅಂತ ಅದಿಕ್ಕೆ ಹಾ ನನ್ ಟೂ ವೀಕ್ಸ್ ಅಲ್ಲಿ ರೆಡಿ ಆಗ್ತಿಲ್ಲ ಬ್ರೋ
ಟೂ ವೀಕ್ಸ್ ಹು ಇನೋ ಒಂದ್ ವಾರ ಬಿಟ್ರೆ ಆರಾಮಾಗ ಎಲ್ ಬೇಕಾನ ಅಲ್ಲಿ ಹೋಗ್ಬಹುದು.
ಹ್ಮ್ ಬಿಡು ಬ್ರೊ ಹಂಗಾದ್ರೆ ಪ್ಲಾನ್ ಹಾಕಣ ನಿನ್ನೆ ಬೇರೆ ಫೋನ್ ಮಾಡಿದ್ರಾ ಒಂದ್ ಮೂರ್ನಾಾಲ್ಕು ಜನ ಕಂಫ ಇದ್ರಾಗಿದ್ವು ಕಾಲಲ್ಲಿ ಹಂಗೆ ಮಾತಾಡಿದ್ವಲ್ಲಾ ಹಂಗೆ ನಿಮ್ಮ್ ಹೆಸರುನ್ನು ಕೇಳಿದ್ರು ಅದಕ್ಕೆ ಮಾತಾಡ ತಕ್ಷಣ ನಾನ್ ಮಾಡ್ ಮಾತಾಡ್ತೀನಿ ಅಂತ ಇದ್ ಮಾಡ್ದ ಅದ ನಿಮ್ಮ ಹತ್ರ ನಿಮ್ದೊಂದು ಒಪಿನಿಯನ್ ಕೇಳ್ಕೊಂಡ್ಂಬಿಟ್ರೆ ಮುಗೀತು ಎಲ್ಲಾರು ಹೋಗ್ಡೋಣ ಅಂತ ನಾವು
ನಾನು ರೆಡಿನೇ ಅದೇ ಸರ್ಜರಿ ಆದರೆ ರೆಡಿ ಎಲ್ಲಿ ಹೋಗದ
ಅಂದ್ರೆ ನಮ್ದ ಪ್ಲಾನಿಂಗ್ ಅಂದ್ರೆ ಈಗ ಹೋದಕದ ಹೋಗ್ತಿೀವಿ ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಫುಲ್ ಅಡ್ವಾಂಟೇಜ ಇರ್ಬೇಕು ಬಿಟ್ರೆ ಓಷನ್ಸ್ ಕಡೆನ ಹೋಗ್ಬೇಕು ಬೀಚಸ್ ಕಡೆ ಅದ್ ಬಿಟ್ರೆ ಒಳ್ಳೆ ನೇಚರ್ ಇರ ಪಟು
ಹಾ
ಕಿಂಗ್ ಇರಬೇಕಲ್ಲ ಚೆನ್ನಾಗಿ ಆಬಕು
ಹ್ಮ
ಆಮೇಲ್ ಟೆಂಪಲ್ಸ್ಗಳಿಗೆಲ್ಲ ಹೋಗಬೇಕು ಹಿಂಗ ಹೋದ್ರೆಂಗರುತ್ತ ಅಂದ್ರೆ ಎಲ್ಲ ತರ ಸ್ಯಾಟಿಸ್ಫೈಡ್ ಆಗುತ್ತ ಇಲ್ಲ ಬರೀ ಒಂದೇ ಕಡೆನೆ ಹೋ ಸರಿನೂ ಆಗಲ್ಲ ಈಗ ಬೋಟಿಂಗು ಟ್ರೆಕ್ಕಿಂಗು ಟೆಂಪಲ್ಸು ಅಡ್ ಅಡ್ವೆಂಚರ್ಸ್ಈ ತರ ಎಲ್ಲ ಹೋದ್ರೆ ಆಮೇಲೆ ಬೈಕ್ ರೈಡಿಂಗ್ ಎಲ್ಲ ಹೋಗ್ತೀವಿ ಅಂತ ಬೈಕ್ ರೈಡಿಂಗ್ ಪ್ಲಾನ್ ಆಕ್ತಿದೀವಿ ನೋಣ ಹೆಂಗೆ ಏನು ಅಂತ
ಹ್ಮ್
ಅಷ್ಟೇ ಈ ತರ ಹೋದ್ರೆ ಫುಲ್ ಚನ್ನಾಗಿ ಅನ್ಸುತ್ತೆ ಇದ್ರ ಬಗ್ಗೆ ನೀನ ಏನಸುತ್ತೆ ಅವರು
ನೀನು ಬೋಟಿಂಗು ಡ್ರೈವಿಂಗು ಅವೆಲ್ಲಾ ನನ್ನ ಕೈಯಲ್ಲಿ ಆಗಲ್ಲ ಮರಯ ಕೈಯೀ ಹೋಗ್ಬಿಟ್ಟಿದೆ ಫುಲ್ಲು.
ಹ ನೀ ಮಾಡಬಡ ಬ್ರೊ ನೀನ್ಸುಮ್ ಕು ಕುತ್ಕಂಡಿರಷ್ಟೇ ಹೆಂಗಿರಲ್ಲಿ ಹ್ಮ್. ಹಂಗೇನಿಲ್ಲ ಬ್ರೊ.
ಹಾ ನೀವ ಅಲ್ಲಿ ಡ್ರೈವಿಂಗ್ ಅಂತೆ ಆ ಬೋಟಿಂಗ್
ಡ್ರೈವ್ ತಡಿರಿ ಬ್ರೊ ಬೊ ಬೋಟಿಂಗ್ ಅಂದ್ರೆ ಏನು ಕಾಲ ಕಾಲಲಿ ಪೆಟಲ್ಸ ತುಳಿತಿವಷ್ಟೇ ಬ್ರೊ.
ಅ ಮ ಅದು ಬೋಟಿಂಗ್ ಅಲ್ಲ ಮಾರಯಾ.
ಇನ್ನೊಂದ್ ಐತಾಲಾ ಹೂ ಇನ್ನೊಂದ್ ಬೋಟಿಂಗ್ ಒಂದ ಐತೆ ಬೋಟಿಂಗ್ನಲ್ಲೇನ್ ಈಗ ನೋಡೊ ಬ್ರೊ ಹನ್ನೆಳ್ಡ್ ಜನ ಕತ್ಕೊಂಬೋದು ಹನ್ನೆಳ್ಡ ಜನ ಅಂದ್ರೆ ಈಗ ಅದ್ರಾಗ ಹನ್ನೊಂದ್ ಜನ ಅಂತೂ ನಾವು ವರ್ಕ್ ಅದ ಇದ್ ಮಾಡೇ ಮಾಡ್ತೀವಿ ಅದ್ ಮಾಡ್ದಾಗ ಏನು ಆಗಲ್ಲ ಬ್ರೋ. ಕರೆಕ್ಟಾ ಹಾ ಅಷ್ಟೇ ಬ್ರೋ. ಏನಾಗಲ್ ಬಾ ಬ್ರೊ ಅಲ್ಲಿ ಏನೋ ಒಂದ್ ನೋಡ್ಕೋಳಾನ ಬಾ ಬ್ರೊ ಅಡ್ಜಸ್ಟ್ ಮಾಡಿದ್ರಾಯ್ತಲೆಲ್ಲಾ.
ಹಾ ಇಲ್ಲಿ ಎಲ್ಲಾನಾ ನೋಡ್ ಕೊಂಡ್ ಹೋಗೋದ್ ನೋಡು ಮಾರಾಯಾ ತಿರುಪತಿ ಇಲ್ಲ ಇಂಥದ್ದು ಅಲ್ಲಿ ಧರ್ಮಸ್ಥಳ
ಈಗ ರೆಶ್ ಇರುತ್ತೆ ರೆಶ್ ಇರೊ ಟೈಮ್ ಮದ್ಲೆ ಇವ ಮೊದ್ಲೆ ನಿಂತ
ತಿರುಪತಿಯಲಿ ಯಾವಾಗೂ ರಶ್ ಇದ್ದೇ ಇರುತ್ತೆ ಅದು ಬೇರೆ ಇರುತ್ತೆ. ಧರ್ಮಸ್ಥಳ ತಿರುಪತಿ ಇಂತವ್ ನೋಡು ಹೆಂಗು ನೇಚರು ಇದೆ ಹಿಲ್ಲು ಇದೆ.
ಸುಮ್ಮ್ ಚಿಕ್ಕ್ಮಂಗಳೂರು ಸೈಡ್ ಓಗನ ಬ್ರೋ.
ಹಾ
ಚಿಕ್ಕಮಂಗಳೂರು ಸೈಡು ಚೆನ್ನಾಗಿರುತ್ತಲ್ಲ.
ಚಿಕ್ಕಮಗ್ಳೂರು.
ಹ್ಮ್ ಫುಲ್ ಗ್ರೀನರಿ ಅಲ್ಲ ಬ್ರೋ ಅದು. ಅಷ್ಟೇ ಗ್ರೀನರಿ ಇರ ಕಡೆ ಜಾಗಕ್ಕ್ ಹೋದ್ರೆ ಮಸ್ತ್ ಇರದ ಬ್ರೋ.
ಹಾ ಹಾ ನೀನ್ ಯಾವಾಗ ಹೋಗಿದೆೆ ಚಿಕ್ಮಂಗ್ಳೂರ್ಗೆ.
ಹ ಒಂದ್ ರೀಸೆಂಟಾಗ್ ಹೋಗಿದ್ದೆ ಬ್ರೊ ಅಷ್ಟೇ ನಾನು. ಹ್ಮ್ ಒಂದ್ ಟೂ ಮಂತ್ಸ್ ಬ್ಯಾಕ್. ಬ್ರೋ ಒನ್ ನಿಮ್ ಹ ನಿಮ್. ಪ್ರಿಪೇರೆ ಇರ್ಲಿಲ್ಲ ಎಕ್ಸಾಮಸ್ ಏನೋತ್ರ ಇದಾವೆ ಪ್ರಿಪೇರ್ ಆಬೇಕು ಅಂತಿದ್ದ ಅದಕ್ಕೆ ಎಕ್ಸಾಮಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೆ. ಹಾ ಹಂಗ ಕೈಯಕ ಆಗಿಲ್ಲ ಬ್ರೊ ಅಷ್ಟೇ. ಮತ್ತೆ ಇನ್ ಯಾಕ್ ಡಿಸ್ಟರ್ಬ್ ಮಾಡೋಣ ಸುಮ್ಮನೆ ಮೊದ್ಲೆ ಎಕ್ಸಾಮ್ಸ್ ಎಲ್ಲಾ ನಿಯರ್ ಇದ್ದಾವೆ. ಮತ್ತೆ ನನ್ನಿಂದ ಹಾಳಾಗದ್ ಬೇಡ ಎಲ್ಲಾ ಅಂತ ನಾನ್ ಅದಿಕೆ.
ಅಲ್ಲ ಜೀವನಾನೇ ಹಾಳ್ ಮಾಡಿದ್ದೀರಾ ಅಂತೆ ಇನ ಎಕ್ಸಾಮ್ ಹಾಳ್ ಮಾಡದ್ರಲ್ಲಿ ಏನ್ ತಪ್ಪಿದೆ.
ಏ ನಂಗೇನಿಲ್ಲ ಅವರು. ಅಲ್ಲ ಬ್ರೊ ಈಗ ಹೋಗೋದ್ ಹೋಗ್ತಿವಲ್ಲ ಇಲ್ಲಿಂದ ನಂದ್ ಅಭಿಪ್ರಾಯ ಏನ ಅಂದ್ರೆ ಈಗ ನಿಮ್ಗೆ ಹೆಂಗ ಅನ್ಸುತ್ತೆ ಬೈಕ್ ರೈಡಿಂಗ್ ಅಲ್ ಹೋಗೋಣ ಅಥವಾ ಯೇನಾದ್ರು ಒಂದು ಕಾರ್ ಗಳು ಮಾಡ್ಕೊಂಡ ಕಾರಲ್ ಹೋಗೋಣ ಅಥವಾ ಟಿಟಿ ಮಾಡಬಿಟ್ಟ ಹೋಗೋಣ ಹಿಂಗೆಏನು.
ಸತ್ರು ಬೈಕದ್ರು ಆಗಲ್ಲ. ನನ್ ಕೈಲಿ ಆ ಸುಮ್ಮ್ನೆ ಹಿಂದೆ ಕುತ್ಕೊಂಬೇಕು ಅಂಗೇ ಸ್ಪೂನ್ ಹಿಡಿಯಕೆ ಆಗ್ತಿಲ್ಲ ನೀನ್ ಬೈಕ್ ಎಲ್ಲಿಂದ
ಹ್ಮ
ಹಾ ಆಮೇಲೆ ಇನ್ನ ಕಾರಲ್ಲಿ ಹೋದ್ರುನು ಯಾರನ್ನ ಇಬ್ರು ಓಡ್ಸೋರ್ಲೇ ಬೇಕು ನಾನದ್ರರು ಓಡ್ಸ. ಆಗಲ್ಲ.
ಹ್ಮ
ಹಂಗಾರೆ ಸುಮ್ನೆ ಇದು ಟಿ ಟಿ ಮಾಡ್ಬಿಡ್ಲಬ್ರೋ ಬೆಸ್ಟ್ ಹೆಂಗಿದ್ರು ಇ ನಾವೇ ಒಂದ್ ಎಯಿಟ್ ಮೆಂಬರ್ಸ್ ಇರ್ತೀವ.
ಲೋ ಟಿ ಟಿ ಗೆ ಅವನು ಹತ್ಕೊತಾನೋ.
ಯಾರು.
ನೀ ಟೀ ಟಿ ನು ಓಕೆ
ಹಾ ಬ್ರೋ ಹೆಂಗಿರು ಈಗ ಏಟ್ ಮೆಂಬರ್ಸ್ ಅಲ್ಲಿ ಹೆಂಗಿರು ನಮ್ ಕಡೆ ಇರೋರಿಗೆ ಫ್ರೆಂಡ್ ಒಂದು ಫೋ ಮೆಂಬಸ್ ಅಂತು ಡ್ರೈವಿಂಗ್ ಅವ್ರು ಇದ್ದರೆ ಟೀ ಟಿ ಆಗ್ಲಿ ಕಾರ್ ಆಗ್ಲಿ ಹೊಡಿಸೋರೆಲ್ಲ.
ಟಿ ಟಿ ಟಿ ಟಿ ಡ್ರೈವರ್ ಇಡ್ಕೊಳೋದು ಬೆಸ್ಟು.
ಹೌದಾ.
ಹ
ಹಾ ಹಂಗ್ರೆರೇ ಓಕೆ ಬ್ರೋ. ಹಂಗ್ರೆ ಮಾತಾಡ್ಬಿಟ್ಟು ಯಾರು ಟ್ರಾವೆಲರ್ಸ್ ಇರ್ತಾರಲ್ಲಾ. ಅವ್ರ ಹತ್ರ ಮಾತಾಡ್ಬಿಟ್ಟು ಇಷ್ಟ್ ಕಡಿಮಿ ಬಜೆಟ್ಗ್ ಸ್ವಲ್ಪ ಮಾತಾಡ್ಬಿಟ್ಟು. ಬುಕ್ ಮಾಡಿದ್ರೆ ಮೂಗಿದೆ ಹೋಯ್ತಲ್ಲ ಬ್ರೋ ಹೆಂಗಿದ್ರು ಫೋರ್ ಟು ಫೈವ್ ಡೇಸ್ ತಾನೇ. ಫೋರ್ ಟು ಫೈವ್ ಡೇಸ್ ನೋಡ್ಕೊಬಿಟ್ಟು ಖರ್ಚು ನೋಡಿಬಿಟ್ಟು ಮಾತಾಡಿಕೊಂಡು ಹೋದ್ರೆ ಆಯ್ತು.
ಇವಾಗ ಎಲ್ಲಿಗೆ ಹೋಗೋದು ಫಸ್ಟ್ ಅದು ಡಿಸೈಡ್ ಮಾಡಿ.
ಫಸ್ಟ್ ಟೆಂಪಲ್ಸ್ಗ ಹೋದ್ ಬ್ರೋ ಫಸ್ಟ್ ನಂದ ಏನಂದ್ರೆ ಟೆಂಪಲ್ಗ ಹೋಗೋಣ ಟೆಂಪಲ್ಸ್. ಆಮೇಲೆ ಬೇಕಿರ ನಾವು ಈ ಕಡೆ ಬೀಚಸ್ ಹೋಗ್ತೀವಿ ಅಥವಾ ಯಾವ್ದಾದ್ರು ಬೆರೆವು ಪ್ಲೇಸಸ್ಗೆಗಾರರು ಹೋದ್ರು ಚೆನ್ನಾಗಿರುತ್ತೆ ಫಸ್ಟ ಬೇರೆ ಕಡೆ ಹೋಗ್ಬಿಟ್ಟು ಆಮೇಲೆ. ಟೆಂಪಲ್ಸ್ಗ್ ಬರ್ತೀವಿ ಅಂದೆ ಸರಿ ಆಗಲ್ಲ ನೀನೇ ಗೊತ್ತಲ್ಲ.
ಹಾ
ಹಾ ಬ್ರೋ ಅಷ್ಟೇ. ಈಗ ಫಸ್ಟ್ ನಾವು ಟೆಂಪಲ್ಸ್ ಹೋಗ್ತಿವಿ ಟೆಂಪಲ್ ಆದ್ಮೇಲೆ ಒಂದು ದಿಸ ಅಲ್ಲಿ ರೆಸಲ್ಟ್ ಅ ಏನೋ. ಕಂತೀವಿ ಆಲ್ಟಾಹಾಗಿ ಬಿಟ್ಟು ಆಮೇಲೆ ನೆಕ್ಸ್ಟ್ ಗ್ರೀನರಿ ಸ್ಪಾಟ್ ಗಳಿಗೆ ಹೋಗ್ತೀವಿ ಫುಲ್.
ಇಲ್ಲ ಹಾ ಹೇಳಿ.
ಹಾ ಅದಾದ್ಮೇಲೆ ಆ. ಅದೊಂದ್ ದಿವ್ಸ ಸ್ಪಾಟ್ ಆಗುತ್ತೆ ಅದ್ರ ಅದ್ರ ಮುದ್ಲು ದಿವ್ ಫುಲ್ಲು ಅಹ. ಈ ಕಡೆ ಬೀಚ್ಗಳು ಇರೋ ಸೈಡಈಗೆ ಹೋಗ್ತೀವಾ
ಹಾ
ಅಲ್ಲಿ ಹೋದ್ರೆ ಅದೇ ಬೋಟ್- ಕಿಂಗ್ ಆಕ್ಲಿ ಇದಾಗಲಿ ಅವೆಲ್ಲಾ ಮಾಡ್ತೀವ ಜಿಪ್ ಲೈನು ಅವೆಲ್ಲಾ ಮಾಡ್ತೀವ ಸ್ವಲ್ಪ ಪ್ಯಾರಾಶೂಟಿಂಗ್ ಅವರು ಮಾಡ್- ಅದಾದ್ಮೇಲೆ ನೆಕ್ಸ್ಟ್ ನಿ ದಿವಸ ಟ್ರೆಕ್ಕಿಂಗ್ ಮಾಡೋಣ- ಟ್ರಕ್ಕಿಂಗ ಮತ್ತೆ ವಾಟರ್ ಫಾಲ್ಸ್ ಇರ ಕಡೆ ಹೋಗೋಣ
ಹಾ
ಏನ್ ಬ್ರೋ
ವಾಟರ್ ಫಾಲ್ಸ್ ಎಲ್ಲ ಬೇಕಾ.
ಹ ಬ್ರೋ ಲಾಸ್ಟ್ನ ದಿಸ ಅಂದ್ರೆ ಅ ಅಲ್ಲಿ ಹೋದಾಗ ಅಲ್ಲಿ ಚೆನ್ನಾಗಿರುತ್ತಲ್ಲ ಬ್ರೋ ಸ್ಪಾಟೂ.
ಅಲ್ಲ ಚಿಕ್ಕಮಂಗ್ಳೂರಲ್ಲಿ ವಾಟರ್ ಫಾಲ್ಸ್ ಹೋಗಬೇಕಾ. ಇಲ್ಲ ಹೊಗೇನಕಲ್ ಹೋಗೋಣ ಒಂದೇ ದಿವ್ಸ.
ಬ್ರೋ ಬೇರೆ ಕಡೆಗೆ ನಾವು ಈಗ ಹೋಗ್ತೀವಿ ಗೊತ್ತಾ ಬೇರೆ ಸೈಡಿ ಗೋತ್ತತ್ತಲ್ಲಿ ಚೆನ್ನಾಗಿರ ಇರ್ತಾವಲ್ಲ ಬ್ರೊ ಅಲ್ಲಿಗೋಗನ ಬ್ರೊ ಮಸ್ತಾಗಿದಾವೆ ಇನ್ನು ವಾಟರ್ಫಾಲ್ಸ್ ಗಳು
ಅಲ್ಲ ಹೊಗಿನಿಕಲ್ ಫಾಲ್ಸ್ ಹೋಗೋಣ ಮಸ್ತ್ ಬಾಡಿ ಮಸಾಜ್ ಮಾಡ್ಸ್ಕೊಳಣ ಅಲ್ಲ್ ಅಲ್ಲಿ ಇರೋ ಮೀನೆ ತಿನ್ಬಿಟ್ಟು
ಹಾ
ಹ್ಮು ಆರಾಮಾಗ ಒಂದ್ ರಾತ್ರಿ ಮಲ್ಕೊಂಬಿಟ್ಟಲ್ಲೇ ದಬಿಟ್ಟು ಮನೆ
ಅನ್ಲಿಮಿಟೆಡ್ ಫುಡ್ ಎಲ್ಲ ಇರುತ್ತೆ ಬ್ರೊ
ಹ್ಮು
ಅನ್ಲಿಮಿಟೆಡ್ ಫುಡ್ಡ ಆಮೇಲೆ ಅಲ್ಲಿ ಹೆಂಗಂದ್ರೆ ಇಂಡೋರ್ಸು ಗೊ ಗೇಮ್ಸ್ ಗಳಲ್ಲೇ ಬ್ರೊ ನಾನ್ ನೋಡಿರ್ಕಡೆ ಸ್ಪಾಟು ಇಂಡೋರ್ ಗೇಮ್ಸು ಮಸ್ತ್ ನೈಟೇಲ್ಲ ಆಟಡ್ಬೊದಾ
ಹ್ಮು
ಹ್ಮು ಆಮೇಲೆ ಅಲ್ಲಿ ಸೈಕ್ಲಿಂಗ್ ಅಂತ ಬರ್ತಲ್ಲ ಟ್ರೆಡ್ ಮೇಲೆ-
ಹಾ
ಅದೆಲ್ಲ ಇರ್ತವ್ ಬ್ರೊ ಅವೆಲ್ಲ ಆಟಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದ್ ಬ್ರೊ ಮಾತ್ರ
ಹೌದಾ
ನೀವು ಓಕೆ ಅಂದ್ರೆ ಇನ್ನೊಂದ್ ಟೂ ವೀಕ್ಸ್ ಅಂದ್ಮೇಲೆ ಇಡನ
ಟೂ ವೀಕ್ಸು ನೋಡಣ ಎನ ಬೇರೆ ಲೊಕೇಶನ್ ನೋಡೋಣ ಮಾರಯ್ಯ
ಹ ಬ್ರೋ ಅದೇ ಫೋರ್ ಟು ಫೈವ್ ಡೇಸ್ ಅಲ್ಲ ಬ್ರೋ ಇನ್ನು ಈಗ ನೀವ್ ಬರದ್ ಕನ್ಫರ್ಮ್ ಆಯ್ತು ಅಂದ್ರೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾತಾಡ್ತೀವಿ ಅದಕ್ಕೆ ನೀವ್ ಓಕೆ ಅಂದ್ರೆ ಓಕೆ ಬ್ರೋ -
ಹ್ಮಿ ಸರಿ ಹಂಗೆ ಮಾಡಣ ಬ
ಓಕೆ ಬ್ರೊ ಸರಿ ಬ್ರೊ ಬಾಯ್ ಬ್ರೊ ಮಾಡ್ತಿನ್ ತಾ ಬ್ರೋ ಕೇಳ್ಬಿಟ್ಟು ಓಕೆ ಬ್ರೋ ಬಾಯ್ ಬೆ
ಹ್ಮು ಬಾಯ್ ಬಾಯ್